ಹಲೋ ಹಲೋ ಬರ್ತಣ
ನ ಇವತ್ತ ಟ್ರೈ ಮಾಡಕತ್ತಿ ಇನ ಎಸ್ ಇವತ್ತ ಓಪನ್ ಆಗ್ಯದ ನ ಹಚ್ಚೆಣಿಗ ಆವಾ
ಮಾತಾಡಲ್ಲ ಅಲ್ಲ ಆಳ ಆವಾ ಈಗ ಅದ ಆ ಗ್ರೂಪ್ ನ್ಯಾಗ ಯಾರ ಜಾಯಿನ್ ಮಾಡಿದ್ದ
ಕಳಿದ ಏನ
ಇವತ್ತ ಕೇಳ್ಬಕ ಕರೆಂಟ್ ಯಾಕ ಹೊದು ಅಂತ ಯಾ ನಮಗ ಗೊತ್ತ ಆತದ ಅಲ್ಲಿ ಆಕಲ್ಲ ಅಲ್ಲ ನ ಅಕಿ ಇಲ್ ಮಾಡ ಬೈತರ ಅತ್ತ ನಿನ್ನ ಹೇಳಿದ್ದ ಆಲ ಇಲ್ಲಾ. ಇಪ್ಪತ್ತ ದಿವಸ್ ಬಿಟ್ಟ ಬರ್ತವ ಅತ್ತ ಹಾಕಿದ್ದೆ. ಅದ್ನ ಕೇಳ್ಕೊಂಡ ಹಾಕಿದ್ದೆ. ಹೋದೆನ. ಮಾತಾಡ
ಹ್ರ ಚೆನಾಗೇತಿ. ಅ ಅರೆ ಗತ್ತಗ ಏನ್ ಮಾಡ
ಮಾತಡಬೇಕಲ್ಲ ಏನಾರ ನಕ ಮಾತ
ನೀ ಇದನ ಲೌಡ್ ಸ್ಪೀಕರ್ ಇಟ್ಟಡಿ ಇಲ ಇದಕ ಹಾ ನಮ್ಮ ಹೊಲಕ್ಕ ಕಸಕ್ಕ ಹೋಗ್ಯಾರ ಬರ್ಕೊತ ನಮ್ಮ ಹೊಲಕ್ಕ ಕಸಕ್ಕ ಬರ್ತೇವ
ಹೌದು ತಾನೆ. ಏ ಎರಡುವರೆ ನಿಮಿಷ ಏತ್ಕೊಂಡ ಹ್ಮ್ ಮತ್ತೆ ಸ್ಲೋ ಮಾತಾಡಬೇಕ ನೋಡ. ಈ ಸದ್ದ ರೇಟ್ ಜಮಾ ಆಗೆತ್ತೀ ಒಂದನೂರಾ ಮೂವತ್ತ ಒಂಬತ್ತ ರೂಪಾಯಿ .
ಶಂಭು ಯಾರಿಗೆ ಬಿಡುನೂ ಹೇಳ್ - ನಮಗೆಲ್ಲಿ ಜಮಾ ಆಗ್ತವ .
ನಿನ್ನೆ ಏನೋ ಹ - ಮೂರ ಮೂರು ಇಪ್ಪತ್ಕ್ಕ ಬಂದೇತಿ ಗಾಡಿ ಮೂರ ತನಕ ಪುಲ ಹಿಂಗೆ ಕುಂತೇವ್ ಗೋಟೆ - ಹ್ಮ ದೀ ದಿವ್ಯಾ ಏನೂ
ಅಲ್ಲೋ ಅಲ್ಲಿ ಮಳೆ ಐತಿ ಮಳೆ ಅವಾಗ ಎನ್ ನೋಡಿ
ಎಲ್ಲಾ ಮೇರೆಟ್ ಆದ .
ನಮ್ಮ ಪಲ್ಲೆ ಕಡೆಕತ್ತಾವೂ ಮಾಡಿದ ಇನ್ನ ಮೂವತ್ತೈದು ಮಂದಿ ಉಳದಾವು ಮೊನ್ನೆ ಅಷ್ಟ ಚುಟು ಚುಟು ಚುಟು ಮಾಡಿ ಬೋಧ ತುಳದ ಬಿದ್ದಾವು. ಓದಿನ ಮಣ್ಣ ಇರತ್ತ ಆಲಾ ಜಗ್ಗಿ ಬಿಡುತ್ತ.
ಕಲ್ ಬಲ್ಕುಲ್ ಹೋಗಿರಬೇಕ ಅವ
ಕರಿಕೆ ಇದೆ. ಮತ್ತೆ ಅಂಗಡಿಗೆ ಮಾಲ್ ಹೊಡಿಯಾಕ್ ಬರ್ಬೇಕ ಆಯ್ತ್. ಅದ ಹೆಸರ ಪರಮಾನಂದ ಅಂತ ಹೇಳಿ ಒಯ್ಯೆ ಮುಂದೆ ಹೋಗೋ
ಹಾಳ ಮುಂದೆ
ಮಗ
ಏನ್ರ ಹೆಚ್ಚು ಕಡಿಮೆ ಮಾಡಿದ್ರ ಮನೆಗ ಹೋಗ್ಬೇಕ ಅಲ್ಲೇ ಎ ಮಾರತು ಅದ
ಹೆಗಮ್ಮ ಹೆಲ್ಲಿಗ ಹತ
ಬರ್ತಾರತ ಬರ್ತಾರ ಬರ್ತಾರ ಬಾ ಅಂದೆ ಲಗ್ನ ಮಾಡ್ಬೇಕಾಗತ ನಾಷ್ಟ ಪೋನ್ ಚಲ
ಎಷ್ಟು ಬರ್ತಾನ ತೋರ್ಸ ಅನ್ನಂದ್ರೆ ತೋರ್ಸ ಹಳ ತರುಪತ
ಹ್ಮ್ ಗುರ ಇವ ದೇವಕೋಟ್ಟೆ ಹಲೋ ಇ ಅನಮಂತರ್ ಗುಡಿ ಈ ಗುಡುಗ ಗುಡಗ ಆ ನಿ ಈ ಮೂಲಕ್ಕೆ ಬತಾಗತ ನಾರಾಯಣ್ಣ ನೋಡಿ ಇಲ್ಲಿ ಅದ ನಾರಾಯಣ ಯಾಕ
ಮು ನ ಮಾಮ್ಮ ಪಲ್ಲಿ ಇಬ್ಬರು ಮುವಊ ಎಲ್ಲ ಸುತ್ತ ಬೀಚ ಸಾಯಕಲ ಅಂತ ಎಲ್ಲೂಡ
ಮಂಜಿ ಹ ಕಡರ್ಂದ ಮೂವರುದ ಇಂದ
ಹ್ಮ ಮಾರಾಪ
ಹ್ಮ ಮತ್ತೆ ಮರ ಬಷ ಹ ಹ್ಮ್ ಆಪ್ಪುವಸಪ ಮತ್ತೆ ಆ ಅವಬ್ರು ಒಂದೇ ಬ್ಯಾಚ್
ಹ
ಹಳ
ನಾಕಕ್ ಕಡೆ ಮುಚ್ಚ ಬಾಳ ಐತಿಂದಿಲ್ಲ ನಾಕ್ ಬಡೆ ಮು ಒಂದಿ ಇ ಕುಂತಿದ್ ಮೂರ್ ಮ ಮ್ಮಟ್ಟವಿ
ಊಟ ಮೂಊಟ ಆಗುತ್ತಕ್ಕೆ ಸುಂದರಿ ಮತ್ಯ ನ ಮೂೂರು ನರು ಒಂದು ಊಟ ಆ
ನಿಮ
ಹಾ ಯಾರ್ದಾರ ಫೋನ್ ಐತಿ ನಿಮ ಫೋನ್ ಐತಿ ಯಾರವಾರ ಪೂನ್ ಐತಿ ನಿಂದ ಪೂನ್ ಐತೆನ್ರಿ ಏನ್ ಟೆಡಸ್ ಏನೇ ಬಿಡ್ತಾರ ಏನೇನು ಇಲ್ಲ. ಏನ್ ಬಿಟ್ರಿ.
ಇಷ್ಟ ಆಗಿಲ್ಲ ಬಿಡ್ ನೋಡ್ದಗಂದ ಹ . ಎಲ್ಲಾಲ್ ಎಷ್ಟು. ನಿ ನಾರದ ಬಂದಕಿ ಏನ್ ಏನ ಮಾಡ್ಬಿಟ್ರ ಹೊ ಹೊ ಹ್ಹೋ.
ಕೇಳಾರ್ ಹೌ ಮಾಡಾಕ್ ಬಂದ್ರಲ್ಲ ಸುಮ್ಮ ಗಾಯಬ ಮಾಡಿರೆ. ಏನ್ ಆತ ಮಾಡ್ತಿ ಅದ್ ಏನ್ ಮರದಿರ್ಬೇಕ ಮಾಡಿದ್ರು ಮರದಿರ್ಬೇಕ. ಮಾಡಿದ್ರ ಹ ತಿರ್ಲ್ಲತ್ತ ಅತ್ತ ಏನು ಹಡು ಹವಾಡಕ್ಕ. ನಾದ್ ನಾ ಯತವ್ಲಿದ್ದೆ. ನಾ ಹನ್ನೊಂದ್ ಸಾವಿ ಕೊಟ್ಟ್ರ ಅದ ಹದ್ನೆರಡ್ ಸಾವಿರ ಕಟ್ಟಿವಿ ಅದನ್ನ ಯಾವ ಮಾಡ ಯಾದ. ಮಾರ್ಕೊಹೋಗೆ
ಹ್ಮ್
ಹ್ಮ್ ರೋಹಿತ್. ಹ್ಮ ಹ ಕೆಲ್ಸ ಹ ಬಿಡ್ ಕೊಡ್ರ. ಹ್ಮ್ ಅರ್ವರೆ ಮಗ್ನೆ ಸರಿ ಹತ್ಪೋಸ್ಟ್ ಮಾಡಿರೆ.
ಹ್ಮ್ ಹ್ಮ್ ಹ್ಮ್